ಹಲೋ ಶಿವು ಏನ್ ನಡೆದದ.
ಏನ್ ನಡೆದಿದ್ಪಾ ಸಿದ್ದು ಏನ್ ನಡೆದ
ನಂದೇನಿಲ್ಲ ಅಣ್ಣ ಸುಮ್ ಎಕ್ಸಾಮ್ ಇದ್ದು ಓದ್ಕೊಂಡ್ ಕುಂತಿದ್ದೆ.
ಮಾಡದ
ಹ್ಮ್ ವಿಚಾರ ಮಾಡುದ ಏ ಇನ್ನ ನಾಕ ಆವ್ ಇನ್ನ ಐದ್ ಪೇಪರ್ ಆವ
ಹ್ಮ್
ಹ್ಮ್
ಹ್ಮ್
ನಂಬಲ್ ನಡದ
ನಮ್ಮಆಗ್ಯಾವ
ಎಷ್ಟು ದಿನ ಆಯ್ತ ಹ
ಅವಾಜ್ ಕೇಳ್ಸಲ್ಲಾಗ್ಯಾದ ನೋಡು ಯಾಕೋ
ಕೆಳಸಲಾಗ್ಯದಾ ಈಗ ಹ್ಮ್
ಕೇಳಿಸ್ಲಾ
ಹ್ಮ್
ಊಟ ಆಗ್ಯದಂದ್ರ
ಊಟ ಆಗ್ಯಾದ ನೋಡಪ್ಪ ನಿಂದು
ಹೂ ಆಗಿದಪ್ಪ ನಮ್ಮದು
ಊಟಕ್ಕೆ ಇವತ್ತ ತತ್ತಿ ಎಗ್ಗ್ ರೈಸ್ ಆನ್ನತಾರಲಾ ಅದು
ಓ ಎಗ್ಗರೈಸ್ ಆ
ಎಗ್ ರೈಸ್ ಇವತ್ತಾ
ನಿಮಗೆ ಸರಿಯಾಗಿ ಆಗೈತಿ
ಎಗ್ ರೈಸ್ ದಾಗ
ಹ್ಮೂ
ಹಾ ಬಾರಿ ಮಾಡ್ತಾರೋ ಎಗ್ ರೈಸಾ
ಪಾಯ ಅಗ್ ಯಾಕ್ ಮಾತಾಡ
ಹ್ಮ್
ನಿಂಬಲ್ಲಿ
ನಿಮ್ಮ ಬಲ್ಲಿ ಹೆಂಗ
ನಂದೊಂದ್ ಚಲೋ ಮಾಡ್ತಾರ ಅಲ್ಲ ಅಟ್ಟಕ ಅಟ್ಟೆ
ಹ್ಮ್
ಹ್ಮ್ ಎಲ್ಲಿದಿ ಈಗ
ಇಲ್ಲೇನೇ ಭೀ ಗುಡಿ
ಶಹಾಪುರದಲ್ಲಿ ಭೀ ಗುಡಿಯಲ್ಲಿ ಕಲಿತಿ ನೀ
ಹೂ ಅಲ್ಲೇ
ಇದು ಅಗ್ರಿಕಲ್ಚರ್ ಮಾಡಿದೇ ಏನು
ಹೂ ಬಿಎಸ್ಸಿ ಅಗ್ರಿ
ಹ್ಮ್್ಮ್ಮ
ಹ್ಮ್
ಕಾಲೇಜ್ ಬಾರಿ ಅದ ಅಂತ ಕೇಳಪಟ್ಟೆ ಮೊನ್ನೆ
ಹ್ಮಸರಿಯಾಗದ ಅಂದರ ಲೆಕ್ಚರ್ ಸರಿಯಾಗಿ ಇಲ್ಲಾ ಅಷ್ಟಕ ಅಷ್ಟೇ
ಇದು ಮಾಡ್ಯಾರ ನಿನ್ನೆ ಬಿಳ್ಕೋಡೆ ಸಮಾರಂಭ ಮಾಡಿದ್ರ ಅಂತಲ್ಲಿ
ಹೂ ನಿನ್ನೆ ಸೀನಿಯರದು ಪೇರವಲ್ ಇತ್ತು
ಹ್ಮ್ ಅದ ಎದರದ ಕಾರ್ಯಕ್ರಮ
ಹೌದು ಬಂದಿದೆನು
ಇಲ್ಲ ಇಲ್ಲ ಫೋಟೋಗ್ರಾಫರ್ ಆಗಿ ಕೆಲ್ಸ ಮಾಡಕತೀನಿ ನಾ ಹೇಳಿದ್ರು ನಮ್ಮ ದೋಸ್ತಗ ತಿನಿಸಿದ
ಹ್ಮ್
ಆರಾಮ್ಸೆ ಕಳಿಸಿದ್ನಲ್ಲ ನಮ್ ದೋಸ್ತಗ
ಓಹೋ ರಮೇಶ
ಹ್ಮ್
ರಮೇಶ ಕಲ್ಲೂರ್ ಅವರು
ಹ್ಮ್ ರಮೇಶ್ ಕಲ್ಲೂರು ಅವನು ಅವನು ಅವನು ಅದೇ ಕೆಲ್ಸ ಮಾಡ್ತನ
ಹೂ ಹೌದನ್ನ ನೋಡಕ್ಕ ಸೇಮ್ ಅದಿರಿ ನೋಡು ನೀವು ಇಬ್ಬರು
ಹ್ಮ್ ಇಲ್ಲ ಅವ ಹೈಟ್ ಅದಾನ ದಪ್ಪ ಅದಾನ ಜರ ಗಿಡ್ಡ ಅದಾನ
ಆ ರಮೇಶ ಬಾಳ ಮನುಷ್ಯ ಟಿಕ ಆನ
ಟೀಕ ಆನ
ಹ್ಮ್ ನಿನ್ನೆ ಏನು ಅರ್ಧ ಸೀನಿಯರ್ ಬಂದೆ ಇಲ್ಲಪ್ಪ ಫೋರ್ತ್ ಇಯರ್ ದವರು
ಅದೇನೋ ಊರಿಗಿ ಹೋಗ್ಯಾನ ಅಂತ ರಮೇಶ್ ನಿನ್ನೆ ರಾತ್ರಿ ಫೋನ್ ಹಚ್ಚ್ಯನ್
ಹ್ಮ್
ಹ್ಮ್
ಹೌದಾ
ಪೋನ್ ಹಚ್ಚಿ ಮಾತಾಡಕತಿನಿ ಇದುನು ಇಲ್ಲ ಯಕಂದ್ರ ವರ್ಷ ವರ್ಷ ನಾವೇ ಬರ್ತೀವಿ ನಾ ರಮೇಶ್ ಕೂಡ್ ತಿಲಗ
ಹ್ಮ್ ಹ್ಮ್
ಅವಾಗೆಲ್ಲ ಬಕ್ಕೊಂಡ್ ಬಂದಿ ಇರ್ತಿರು ಎಲ್ಲ ಕಮ್ಮಿ ಇದ್ರು ಖಾಲಿ ಖಾಲಿ ಇತ್ತ ಪೂರ
ಇನ್ನು ಸ್ವಲ್ಪ ಇದೆ ಒಂದು ದಿನ ಹಾಸ್ಟೆಲ್ ನಾಗ ಇದ್ದರ ಅಂತ ಬಂದಿಲ್ಲ ಒಂದೇ ಜನ ಊರಿಗ್ ಹೋಗಿರಂತೆ.
ಅದಕ್ಕೆ ಜನ ಬಂದಿಲ್ ಹುಡುಗ ಹುಡುಗಿಯರು ಆಲ್ಮೋಸ್ಟ ಎಲ್ಲರು ಬಂದಾರ.
ಹುಡಿಗ್ಯಾರ್ ಎಲ್ಲರೂ ಬಂದಾರ.
ಹ್ಮ ಅಂದ್ರ ನೀ ಪ್ರೋಗ್ರಾಮ್ ಜಲ್ದಿನೆ ಮುಗಿತಪ್ಪಾ.
ಅದು ಪ್ರೋಗ್ರಾಮ್ ಜಲ್ದಿ ಅಂದ್ರನೆ ಹತ್ತುವರೆ ತನ ಹೋಗಿತ್ತು. ಬಟ್ ಟೈಮ್ ಆಗಿತಲ
ಹ್ಮ ಮತ್ತ ಅಂದ್ರೆ ಡ್ಯಾನ್ಸ ಹೆಚ್ಚಿಗಿತ್ತಿಲ್ದಿ ಯವು?
ಹ್ಮ ಅವ್ರ ಭಾಷಣ ಇದ್ದು ಅವ ಅವೇ ಕೇಳ್ಕೊತಿ ಎಂಟ ಆಯ್ತಲ್ಲ.
ಹ್ಮ
ಆಯ್ತ ಆಗಳ ಅದ ಒಂದ ಎರಡ್ ತಾಸ್ ಮಾಡ್ಬೇಕು.
ಹ್ಮ
ನಮ್ ದೋಸ್ತ ಸಿದ್ಧಾರ್ಥ ಅಂತಲ್ಲ ಭಾರಿ ಇದಂತ.
ಹೌದೌದು.
ಹಿಂಗ್ ಏನು? ಮಕ್ಕೊಂಡ್ ಡ್ಯಾನ್ಸ ಹೊಡಿತಿನಂತ್ರಿ ರಮೇಶ್
ಓ ಹೌದಾನ ನೆನ್ ಬಿದ್ದಿದಾ ರೀ ಅವ ಮಕ್ಕಂದಿಲ್ಲ ಬಿದ್ದನಂತ್ರಿ ಕೇಳ್ಪಟ್ಟೆ.
ಬಿದ್ದಲತ್ತ ಮುಕೊಂಡ್ದನಂತ ಹಿಂಗೆ ಡ್ಯಾನ್ಸ ಮಕ್ಕೊಂದನ್ ಹಂಗೆ ಮಕ್ಕೊಂದೆ ಡಾನ್ಸ
ಅದ್ ಜೋಶನಾಗ್ ಎತ್ತಿನಂತ್ರಿ?
ಹ್ಮ ಬಾಗು ಬ ಬಾಗವಂತ್ರ ಗೊತ್ತಲ್ರಿ ನ ಬಿ ಫೋಟೋಗ್ರಾಫ
ಕುಡ್ಡ
ಹಾ ಕುಡ್ಡ.
ಹ್ಮ
ಅವರು ನಿನ್ ಫುಲ್ ರಚ್ಚಿಗೆ ಎದ್ದಿರಿ ಏನ ಜ್ಯೂಸ್ ಕುಡ್ದಿರನ್ ರಚ್ಚಿಗ್ ಎದ್ದಿರಪ್ಪಾ
ಹ್ಮ
ಅವ್ರ ಏನ್ ಜ್ಯೂಸ್ ಕುಡ್ದಾಗ ಫುಲ್ಲು ರಚ್ಚಿಗ್ ಹೇರ್ತಾರಲ್ರಿ?
ಗಾಳಿ ಬಿಡ್ತ ಅಂತ ಅವ್ರಿಗೆ.
ಹ್ಮ
ಮೂರಮ್ ಮೂರಮ್ ದೇವ್ರ ಮೈಯ ಬರ್ತಾ ಸುದರ್ಶನ್ ಅವರ್ ದೇವ್ರ.
ಓ
ಹ್ಮ
ಹಾ ಯೂನೂಸ್ ಒಬ್ಬ ಗೊತ್ತಲ್ರಿ ಯುನೂಸ್ ಮಮ್ಮದ ಯನೂಸ್
ಸ್ಮಾರ್ಟ್ ಬಾಯ್
ಹಾ ನಾಕ್ ಹುಡ್ಗ್ಯಾರಿಗ್ ಪಟಾಯ್ಸನಂತ್ರಿ ಇತರಿ.
ಈ ಕಡಿ ಈ ಪಿಟಿ ಸರ್ ಭೀ ಮಳ್ ಮಾಡ್ಯನ್ರೀ ಈ ಕಡಿ ಹುಡ್ಗ್ಯಾರಿಗ್ ಮಳ್ ಮಾಡ್ಯನ್ರಿ. ಹೇಳಕ್ ಹೋಗಬ್ಯಾಡ
ಅವ ಒಂದ್ ಕುಂಟತನ್್ರೀ ಕುಂಟ ಗೊತ್ತೆ ಪೂರ್ವಾಗ್ ನೋಡತಾನ.
ಹಾ ಆ ಹುಡ್ಗರು ಪಾಪ ಪ ಅನ್ಸ್ಬೇಕಲ್ರೀ ಮನ್ಸಿಗೆ. ಯೋಪ್ಪು ಯನಿ ಇಗ. ಹ ಪಾಪ ಕಾಲ್ ಬ್ಯಾನ ಅಗ್ರ ಕಾಲ. ಬರ್ತಾನ ಕಾಲ್ ಬ್ಯಾನ ಆದ್ರು ಬಿ ಟಿ ಕ್ಲಾಸ್ ಹೋಗ್ತಾನ.
ಹ್ಮ್.
ನೋಡಕ್ ಬೀಗ್ ಇಚ್ ಏನ್ರಿ ಮನುಷ್ಯ. ಬೆಳ್ಳಗ.
ಮತ್ತ.
ಮತ್ತ .
ಅರ.
ಆರಾಮಲ್ಲ.
ಹ್ಮ್.
ಎ ಕೆಂಂಬಾವಿದ ಗೊಪೂರ್ ಡಾಕ್ಟರ್ ಅ ಕುನಾರಾಲತ್ತೆ.
ಯಾವ ಡಾಕ್ಟರ್ ರಾಜುಗೌಡ ಪೊಲಸ್ ಪಟ್.
ಹಾ ರಾಜೇಗೌಡ ಪಾಲೀಸ್್ ಪಾಟೀಲ್ ಅವ್ರ ಅಸಿಸ್ಟೆಂಟ್. ಬಾ ಬಾಬುರಾವ್ ಅಂತಪ್ಪ.
ಅವ್ರ ಕಾಂಪೌಂಡ್ರಿ.
ಕಂಪೌಂಡ್ರ ಏನ್ ರಿ ನಾ ಅಸಿಸ್ಟೆಂಟೇ ಮಾಡೇನ್ೀ ಬಾಬರಾವ್.
ರಕ್ತ ರಕ್ತ ಹೊರ್ ರಕ್ತ ಹೊರೆಸ್ತಾರೆ ಮತ್ತ.
ಹ ಹಂಗೆ ಇಗ್ ನೋಡ್. ಪೇಶೆಂಟ್ ಆಗಿಬಿಟ್ಟಾರಿ ಅವ್ರೆ. ನೋಡ್ರಿ ಮಯ್ಯ ಕಂದಾನ ಇಲ್ರಿ ನಾ.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
ಅವ್ರ ಪೂರ ಗಳಿ ಹಾರ ಈಗ ಅವ್ರಿಗೆ ಏ ಅಂನ್ಬಡ್ರಿ.
ಹ್ಮ್ ನೀನ್ನ ಅನ್ಬೇಡ ಕಳ್ರಿ. ಮತ್ತ ಏನಂತನ್ರಿ ನಿಮ್ ಶ್ಯಾಮು.
ಅವರು ವಾಡನ ಬಂದಾರೀ ಚಾಮೇಶ್ವರ ಭಾರಿ ಕೆಲ್ಸ ಮಾಡತ್ರ್ರಲ್ಲ.
ಹೌದೌದು ಕೆಲ್ಸ ಬಾರಿ ಮಾಡತ್ತಾರನ್ರಿ ಏನ್ರೀ ಇವತ್ತು ಬಾಾಲಿಕೆ ಕೊಟ್ಟಿದ್ದಲ್.
ಮಾತಾಡ್ತನ್ ನೋರಿ.
ನಾವೇಗ್ ಮಾತಾಡ್ತೇನೆ ಹ್ಮ.
ಅದ್ರ ಸರಿ ಈಗ್ ಮಾತಾಡ್ತನಿ ಇಲ್ಲಂದ್ರ ಅಲ್ಲಿ ಯಾರ ಸಿನರ್ ಸಿ ಮಾತಾಡ್ತನ್ರೀ.
ಹಾ.
ಸಾಂಬ್ರ ಸರಿ ಲಿಲ್ಲಾಂದ್ರೆ ಆಯದ ಸೀನಿಯರ್ಸಿಗ್ ಮಾತಾಡ್ತೀನಿ.
ಹಾ ಇವ್ರ ಮೆಸ್ ಸೆಕ್ರೆಟ್ರರಿ ಇವರು ಅಲ್ರಿ ಸೋಮನ್ಗೌಡ.
ಹ್ಮ್ ಅವ್ರೆ.
ಹ್ಮ್ ಆಯ್ತ ಅವರು ಏನು ಒಂಟ್ರಿ ಈಗ್ ಬಿಿಟ್ಟ.
ಅದ ತರ್ಡ್ ಇಯರ್ದಾಗ ಆತಾರೆ ಯಾರೀ.
ಅಡಿ ಎರ್ದಾಗ ಇವ ಆಗ್ತ್ ರೀ ನವೀನ್ ರೆಡ್ಡಿ.
ಮ್ಯಾಡ ತರಪ್ಪ.
ಅವ್ನಿಗೆ ಕೊಡ್ತಾರ್ ನೋಡ್ರಿ. ನೀನು ಪುರ್ತಿ ಅವನ್ ಕಯ್ಯಗತ್ರಿ. ಹ್ಮ್ ನಿನ್ ಶಾಮರಾವ್ ಅಲ್ಲಾ ಕುಂತಿದಾರ. ಸರಿಯಾಗ್ ಮಾಡ್ಸಲ್ಲ ಸರಿಯಾಗಗ್ಯಲ್ಲ ಅಂತ ಅಂದರ್ರಿ.
ಹು
ಹ್ಮ್ ಹೊರಗ ಆನ ರೀ ಅವ ನವೀನ್ ರೆಡ್ಡಿ ಮನುಷ್ಯ
ನಾನು ನೋಡಿಲ್ಲ ರಿ ನಾಬಿ
ಹಾ ಯಾಕ್ರೀ ಅಭಿಜಿತ್ ನೀನ್ ಬಂದೆ ಇಲ್ಲಲ್ರರಿ ಫಂಗಷನ್ಗಿ
ಊರಿಗಿ ಹೋಗ್ಯಾರ ಅವ್ರು
ಊರಿಗಿ ಹೋಗ್ಯಾರಿ
ಹ್ಮ್
ಹ್ಮ್
ಅವ್ರ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅವ್ರು ಹೊಂದಾಣಿಕೆ ಇಲ್ಲ
ಓ ಹಾಗ ನಿನ್ನೆ ಅದೇ ಆಗ್ಯಾದ ನೋಡ್ರಿ ನಮ್ಗ
ಹಾ
ಹ್ಮ್ ಅವರು ಇವ್ರಗಿ ಮಾಡಲ್ಲ ಕೆಲ್ಸ ಅವರು ಮಾಡಲ್ಲ ಇವರು ಮಾಡಲ್ಲ ಅವ್ರ ಅವರಿಗೆ ಆಗಿ ಬರಲ್ಲ
ಹ್ಮ್ ಮತ್ತ್ ನಮಗ ನಮ್ಮ ಮ್ಯಾಗ ಬರೋ
ಹ್ಮ್ ನಮ್ಮಾಗ ಬರವ್ರು
ಹು
ಮತ್ತ ಏನ ನಡದಾದ್ರಿ ಶಿವರಾಜ ಅವ್ರ ಏನಂತರ
ಶಿವರಾಜ ಅವ್ರದ ಹವಾ ಆದ್ರಿ ಫುಲ್ ಹಾ ಹಾಸ್ಟೆಲ್ದಾಗ ಇದ್ದು ಮತ್ತೆ ಕಾಲೇಜ್ ನಡಗಿಸ್ತಾರ ಅವ್ರು
ಹೇ ಮತ್ತ ಸುಮ್ಮ ತಿಳಿದಿದಿ ಸುರಜ ಯಾದವ
ಇವತ್ತ ನಮ್ಮ ದೋಸ್ತ
ರೀಲ್ಸ್ ಮಾಡ್ತಾನ ನೋಡ್ರಿ ರಿ ದಯಾ ಯಾದವ್ ಅವ್ರ ಅಳೆಯ ಆಗಬೇಕ ಅಂತರಿ ಇವ
ಅವ ಅಕಿ ಫುಲ್ ಆಟಿಟ್ಯೂಡ್ ರಿಲ್ಸ್ ಮಾಡ್ತನ ಅವ ಏನ್ರಿ
ಹಾ ರೀ ರಾ ರಾವಲೆನ್ಸ್ ಜೊತಿ ಇರತನ ನೋಡ್ರಿ ಅವ
ಆಗ ರಾವಲೆನ್ಸ್ ಜೊತಿ ರಿಲ್ಸ್ ಮಾಡತನ ನೋಡ ಇನ್ನೊಬ ನಿನ್ನೆ ಒಂದ ರಿಲ್ಸ್ ಮಾಡ್ಯಾ ನೋಡ್ರಿ ಚಹಾ ಅಂತ ತೊಗೊಂಡು ಡಬ್ಬಿಮ್ಯಾಗ
ಹಾ ಹೌದ ಹೌದರಿ ಅವನೇ
ಕಾಣ್ತರಿ
ಹ್ಮ್ ಎಲ್ಲಾ ಮೇಕಪ್ ಇರ್ತದ್ರೀ ಏನ್ ಹೇಳಕ್
ಹ್ಮ್
ಆಯ್ತ ತೋರಿ ಮತ್ತ ಹಚ್ಚತೀನಿ ತೋರಿ ಜರ ಓದದಂತ ಓದತಿವಿ
ಹೌದ್ರಿ ಆಯ್ತುರಿ ಆಯ್ತು